ಹಲೋ.
ಹಲೋ.
ಹಾ ಕೇಳಿಸತಿದ್ಯಾ. ಹ್ಮ್ ಏನೋ ಹೇಳ್ತಿದ್ರಲ್ಲ ಹೇಳಿ ಇವಾಗ.
ಹೇಳ್ತಿದ್ರಲ್ಲಾ ಮನೆ ಕಟ್ರಿ ಅಂತ ಅದಿಕ್ಕೆ.
ಹ್ಮ್ ಅಲ್ಲ ನೀವ ಮನೆ ಕಟ್ಟಲ್ಲ. ಹೂ ಬಟ್ ದುಡ್ಬೇಕು ಅಲ್ವಾ.
ಹ್ಮ್ ಬೇಕು.
ಅದಕ್ ನೀವ್ ಕೆಲ್ಸ ಮಾಡ್ಬೇಕು ಅಲ್ವಾ.
ಇಲ್ಲ ಮಾಡಲ್ಲ.
ಮ ಹೆಂಗ ಆಗತ್ತದ ಮನೆ.
ನನ್ ಹೆಂಡ್ತಿ
ನೀವಂಗ ಮಾಡ ಕೆಲ್ಸ ಎಲ್ಲ ಆಗಿದ್ರೆ.
ಹ್ಮ್.
ಹ್ಮ ಅಲ್ಲಾ ನಿಮ್ಮ ಹೆಂಡತಿನ ಮನೆಗ್. ಮಾಮಲಿ ಆಚೆಗಡೆ ಕೆಲ್ಸ ಕಳ್ಸಬಿಟ್ಟು ನೀವು ಮನಲಿ ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಂಡ್ ಬ. ಪಟ್ಟ ಹಕೊಂಡಿರ್ತೀರಾ.
ಹ್ಮ್ ತಪ್ಪ ಅದು.
ಏ ತಪ್ಪಂತ ಅಲ್ಲ ಕೇಳಿದಷ್ಟೇ.
ಹ್ಮ್.
ಹ್ಮ್ ಹ್ಮ್ ಹ್ಮ್. ನೀವ ಬಿಡ್ರಿ ಸಾವಕಾರಾರ್ ಮಂದಿ.
ತಕೊಂಡು ನಿಮ್ ಫೋನ್ ಅಲ್ಲ ಬೇರೆಯಾರ ಫೋನ್ನ ಯಾಕೆ ಮಾಡೋದು.
ಓಹೋ. ನೀವ್ ಹಾಕಾರಾ.
ಹಾ.
ಹಂಗಗೆಲ್ಲ ಹ್ಯಾಕ್ ಮಾಡ್ಬಾರ್ದು ರೀ ಈ ಕ್ರೈಮ್ ಆಮೇಲೆ ಸೈಬರ್ ಸೆಂಟರ್ ಹೋಗಿ ಅವ್ರು ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ. ನಿಮ್ಮೇಲೆ ಕೇಸ್ ಬೀಳತ್ತೆ.
ಸೈಬರ್ ಸರ್ವರ್ನ ಲೈನಾಕ್ಸ್ಂದ ಆಕ್ಟ್ ಮಾಡಿದ್ರಿ. ಹೊರಗ್ ಮಾಡ್ಬೋದು ಯಾರತಿ ಮಾಡಕ್ಗಲ್ಲ ಅಂತ. ನೀವ ಹೇಳ್ತೀರಾ ನಿಮಗ್ ಗೊತ್ತಿಲ್ಲ ಅಷ್ಟೆ
ಹೌದಾ ಹೇಗ್ ಮಾಡ್ಬೋದು ಅಂತ ಹೇಳ್ತಯಾ.
ಹ್ಮ್ ಗೊತ್ತಾಗುತ್ತೆ ಹೇಳಿದ್ರೆ.
ಹ ಗೊತ್ತಾಗ್ಬೋದೇನು ಐ ಡೋಂಟ್ ಬಟ್. ಹೇಳಿ ಹೇಳಿ
ಇದು ಸಿಸ್ಟಮ್ ಅ ಖಾಲಿ ಲೈನ್ ಹಾಕ್ ಬರುತ್ತೆ ಅದನ್ನ ಹಾಕಕೊಂಡು ಕೋಡಿಂಗ್ ಮಾಡಬೇಕು
ಹಾ
ಕೋಡಿಂಗ್ ಅಂದ್ರೆ ಎರಡು ಲೈನ್ ಮೂರು ಲೈನ್ ಅಲ್ಲಾ
ಹಾ
ಇನ್ನೂರರಿಂದ ಮುನ್ನೂರು ಲೈನ್ ಕೋಡಿಂಗ್ ಮಾಡಬೇಕು ಹಾ ಅದನ್ನ ಮಾಡಿ ಡೆವಲಪ್ ಮಾಡ್ಬೇಕು
ಹಾ
ಅ ಸೈಬರ್ ಸೆಂಟರು ಯಾವ್ ಏರಿಯಾದಾಗ ಐತೆ ನೋಡ್ಕೋಬೇಕು
ಹ್ಮ್ ಹ್ಮ್
ಗಿ ಲ್ಯಾಂಡ ಅಡ್ರೆಸ್ ತಗೊ ಬರ್ಬೇಕು ಒಂದು ಆದ್ರ ಪಾಸ್ ವರ್ಡ್ ಎತ್ತಬೇಕು ಹೂ ಎತ್ಬಿಟ್ಟು ಅದಕ್ಕೆ ಫಿಶಿಂಗ್ ಲಿಂಕ್ ಕಳಿಸ್ಬೇಕು
ಹ್ಮ
ಅಷ್ಟೇ ಮುಗಿಯಿತು
ಆ ಲಿಂಕ್ ಓಪನ್ ಮಾಡಿದ್ರೆ ಹಾಕಕ್ಬಿಡತ್ತಾ
ಹ್ಮ್
ಅವದ ನಾಡ್ದೇ ಡಿಲಿಟ್ ಮಾಡಿ ಬಿಟ್ರೆ
ನಾವ್ ಡಿಲೀಟ್ ಮಾಡತರ ಮಾಡಲ್ವಲ್ಲ
ಮತ್ತೆ
ಯಾವ್ದಾದ್ರು ಆಫರ್ ತರ ಸಬ್ಸ್ಕ್ರಿಪ್ಷನ್ ತರಾ ಸುಮ್ಸುಮ್ನೆ ಫೇಕ್ ಸಬ್ಸ್ಕ್ರಿಪ್ಷನ್ ಆಗಿದೆ ನಿ ಟ್ ಅಂದ್ರ ಅವರು ಓಪನ್ ಮಾಡೇ ಮಾಡ್ತಾರೆ ಯಾದಕ್ಕಿದೆ ಅಂತ ನೋಡ ಅರೆ ಅಷ್ಟೇ ಈಸಿ
ಈ ತರನು ಇದೆಯಾ
ಹ್ಮ್ ನಿಮಗ್ ಗೊತ್ತಿಲ್ಲಾ
ಆದ್ರೆ ಹೆಂಗ್ ಗೊತ್ತಾ ಸೈಬರ್ ಸಲ್ ಕೂಡ ತುಂಬಾ ಜನ ನಿಮಗಿಂತ ದೊಡ್ಡ ಹ್ಯಾಕರ್ಗಳ ಇರ್ತಾರೆ
ಹ್ಮ್ ಗೊತ್ತು
ನೀನ್ ಕಲ್ಸಿದ ತಕ್ಷಣ ಅದನ್ನ ಅಷ್ಟು ಇಸಿ ಆಗ ಅವ್ರು ನೋಡ್ಬಿಟ್ಟ
ಅವ್ರಗ ಯಾರಿಗು ಅವ್ರಗ ಯಾರಿಗು ಖಾಲಿಲೆ ಏನಕ್ ಯೂಸ್ ಮಾಡಕ್ ಬರಲ್ಲಲ್ಲ ಅವರೆಲ್ಲ ಲೀಗಲ್ ವರ್ಕ್ ಮಾಡ್ತಾರೆ ಸೈಬರ್ ಸೆಂಟರ್ ಲೀ
ಹಾ
ನ ಇಲ್ಲಿಗಲ್ಲ ವಕ್ ಮಾಡೊದು ರೂಲ್ಸ್ ಅಪ್ಲೈ ಆಗುತ್ತೆ ನಮಗ್ ರೂಲ್ಸ್ ಎಲ್ಲ ಪ್ಲೇ ಆಗಲ್ಲ
ಹ ಹ್ಮ ಹ್ಮ ಹ್ಮ
ಅಲ್ಲ ಈ ತರ ಕೆಟ್ಟ ಕೆಲ್ಸ ಮಾಡೋದ್ ಬಿಟ್ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಏನಾದ್ರು ಮಾಡದ್ರೆ ಚೆನ್ನಾಗಿರುತ್ತಲ್ಲಾ
ಕೆಲ್ಸನೇ ಅದು.
ಹ್ಮ. ಒಳ್ಳೇದ ಕೆಲ್ಸನಾ ಬೇರ ಫೋನ್ ಹ್ಯಾಕ್ ಮಾಡೋದು ಒಳ್ಳೇದ ಅಂತ ಯಾರೀ ಹೇಳಿದ್ ನಿಮ್ಗೆ ಅಲ್ಲ ರೀ ಬೇರೆಯವ್ರ್ದು ಫೋನ್ ಹಾಕ್ ಮಾಡಿದೆ ಅವ್ರ ಪರ್ಸನಲ್ದು ಡೀಟೇಲ್ಸ್ ಎಲ್ಲ ಇರತ್ತೆ ಅದನ್ನೆಲ್ಲಾ ನೀವು ತಿಳ್ಕೊಳದು ಅದಕ್ ಒಂಥರಾ ಬ್ಯಾಡ್ ಇದೆ ತಾನೆ
ಇಲ್ಲ ಒಳ್ಳೇದು ಅದು
ಹಂಗ್ರಿಒಳ್ಳದೋ ಹ್ಮ ಹ
ತಾನೆ ಆದ್ರೂ ಯಾಕೆ ತಿಂತಾರೆ
ನಾನ್ ವೆಜ್ ಹೆಂಗ ಗೊತ್ತಾ ಇವಾಗ ಎಕ್ಸಾಂಪಲ್ ಗೆ ಒಂದ್ ಕಾರ್ಡ್ ಇರತ್ತ ಅನ್ಕೊಳ್ಳಿ ಆಯ್ತಾ ಅಲ್ಲಿ ಎಲ್ಲಾನು ಬರಿ ಹುಲ್ಲೆ ತಿನ್ಕೊಂಡು ಹಸ್ರನೆೇ ತಿನ್ಕೊಂಡಿರ್ತೀನಿ ಅಂತ ಅಂದ್ರೆ. ಇವಾಗ ಎಲ್ಲಾ ಮರಗಳೆಲ್ಲ ಇದ್ ಮಾಡತಿದೆ ಈಗ ಎಕ್ಸಾಂಪಲ್ಗೆ ಆನೆೆ ಮತ್ತೆ ಗಿರಾಫ್ಫ್ ಹೇಯ್ ಟಿನ ತಿತ್ಕೊಂಡ ತಿನ್ನತ್ತೆ ಅಲ್ವಾ ಅಲ್ಲಿ ಮರಗಳೆಲ್ಲ ಹ ಹಾಳಾಗತ್ತೆ. ಮತ್ತೆ ಈ ಹುಲ್ಲು ಅದು ಎಲ್ಲಾ ಜಾಸ್ತಿ ಅದು ಹಸಿರನೇ ತಿನ್ಕೊಂಡಿದ್ರೆ ಅದು ಕೂಡ ಹಾಳಾಗುತ್ತೆ.
ನಾವ್ ತಿನ್ನಲ್ರಿ ಇವುನ್ನ.
ನೀವು ತಿನ್ನಲ್ಲ ನನ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಆಯ್ತಾ ಆ ಹಂಗಿದ್ಮೇಲೆ. ಇವಾಗ ಅದಕ್ ಆ ತರ ಇರಬಾರ್ದು ಅಂದ್ಬಿಟ್ಟು ಒಂದ್ ಪ್ರಾಣಿಗೆ ಒಂದ್ ಪ್ರಾಣಿನಂತ ಸ ಸೃಷ್ಟ ಅಂದ್ರೆ ಸು ಸುಬ್ಬ ಏನಾದ ಏನೋ ಮಾಡಿರ್ತಾನ.
ಹ್ಮ್.
ಹ. ಇವಾಗ ಮಾಂಸಾಹಾರಿ ಪ್ರಾಣಿ ಅದು ಇರತ್ತಲ್ಲ ಅಂದ್ರೆ ಎಕ್ಸಾಂಪಲ್ ಸಿಂಹ ಇರತ್ತ ಅದನ್ನ ಅದು. ಜಿಂಕೆ ಹಡ್ಕೊಂಡು ತಿನ್ನುತ್ತೆ, ಬಿಕಾಸ್ ಜಿಂಕೆ ಇಡ್ಕೊಂಡು ತಿಂದಾಗ ಅದಕ್ಕೆ ಊಟ ಆಗತ್ತೆ.
ಹ್ಮ್.
ಅದು ಊಟ ಆದಾಗ ಮಮಲಿ ಇದು ಜಿಂಕೆ ಜಾಸ್ತಿ ಇದ್ ಮಾಡ್ತ್. ಲ್ಲ ಅವಾಗ ಹಸರು ಕೂಡ ಇರತ್ತೆ. ಇದು ಆಗತ್ತೆ ಆತರ ಇವಾಗ ನಾವು ಹಂಗ ಅಂದ್ಬಿಟ್ಟು ಚಿಕನ್ ಮಟನ್ ತಿಂತೀವಿ. ಹಂಗಂದಿಟ್ಟ ಸೊಪ್ಪು ತರಕಾರಿನೇ ತಿನ್ನ ತಿನ್ಬ ತಿಂತಾರೆ ಬಟ್. ಅದನ್ನು ತಿನ್ಬೇಕು ಅನ್ನೋದು ಇರತ್ತೆ ತಾನೆ ಅವ್ರು ತಿನ್ಬೇಕು ಅಂತಾನೇ ತಾನೆ ಸೃಷ್ಟಿಯಗಿರೋದು.
ಹ್ಮ್.
ಸುಮ್ ಸುಮ್ನೆ ಏನ್ ಸೃಷ್ಟಿ ಆಗ್ಬಿಟ್ಟಿಲ್ವಲ್ಲ ಅದ್ ತಿಂದ್ರೆ ಬ್ಯಾಡ್ ಅಂತ ಅಂದ ಅಂದಬಿಟ್ರೆ ಇವಾಗ. ಈ ಮಾಂಸಾಹಾರಿ ತಿನ್ನೋದೆಲ್ಲಾ ಬರೀ ಬ್ಯಾಡ್ ಪೀಪಲ್ಸು ಈ ವೆಜಿಟೇರಿಯನ್ ಎಲ್ಲಾ. ಎನ್ನದು ಗುಡ್ ಪೀಪಲ್ಸ್ ಹಾ.
ಪಕ್ಕಾ.
ಪಕ್ಕನಾ. ಅಲ್ಲ ರೀ ಇ ಹೆಂಗ ತಕ್ಕ ಆಗ್ಬಿಡತ್ತೆ ಅದು ವೆಜಿಟೇರಿಯನ್ ತಿಂದ್ರೆ ಗುಡ್ ಪೀಪಲ್ಸ್ ಮ ಮಾಮೂಲಿ ನಾನ್ ವೆಜಿಟೇರಿಯನ್ ಇರ್ತಾರಲ್ಲ ಅವರು ಬ ಬ್ಯಾಡ್ ಪೀಪಲ್ಸ್ ಅಂತ ಏನ್ ಇಲ್ಲ ಬಟ್ ಮನ್ಸಲ್ಲಿ ಇರತ್ತಲ್ಲ ನೋಡಿ. ಅದು ಅದು ಅದು ಒಂದು ಮ ಗುಡ್ಡಾಗಿದ್ರೆ. ಅವರು ಏನದು ನಾನ್ ವೆಜ್ ಆದ್ರೂ ತಿನ್ಲಿ ವೆಜ್ ಆದ್ರೂ ತಿನ್ಲಿ ಏನಾದ್ರು ತಿನ್ಲಿ. ಬಟ್ ಮನ್ಸಿಂದ ಒಳ್ಳೆಯವರಾಗಿದ್ರೆ ಸಾಕು.
ಇವಾಗ. ದುಡ್ಡು ಮಾಡ್ಬೇಕುಷ್ಟೆ ಲೀಗಲ್ ಆ ಇಲ್ಲಿಗಲ್ ಅದ್ರಲ್ಲಿ ಮ್ಯಾಟರಿಯಲ್ ಅಲ್ಲ. ಇವಾಗ ನೀವು ದುಡ್ಡು ತಗೊಂಡು. ಅಂಗ್ಡಿಗೆ ಹೋಗ್ತೀರಾ ನಾನ್ವೆೆಜ್ ತಗನಕೆ.
ಹಾ
ಅದನ್ನ ಕೇಳ್ತಾರ ಅವ್ರು ಬ್ಲ್ಯಾಕ್ ಮನಿನ ವೈಟ್ ಮನಿನ ಅಲ್ಲಿೀಗಲ್ಲ್ಲ ಇಲ್ಲಿೀಗಲ್ ಅಂತ ಕೇಳ್ತಾರ ಈಗ ದುಡ್ನ ಕೇಳ್ತ ಅವರು ಚಿಕನ್ ಅಂಗಡಿಯರು ಇಸ್ಕಂತಾರೆ ಕೊಡ್ತಾರೆ ಅಷ್ಟೇ ತಾನೇ.
ಹೌದು.
ಬ್ಲಾಕ್ ಮಿನ ವೈಟ್ ಮನಿನ ಲೀಗಲ್ ಆಗ ದುಡಿದೀರಾ ಇಲ್ಲೆಗಲ್ ಆಗ ದುಡ್ದಿದ್ದೀರಾ ಅಂತ.
ಬಟ್ ನಾವ್ ಹೆಂಗ್ ದುಡ್ದಿರ್ತಿವಿ ಅಂತ ನಮಗಗ್ ಗೊತ್ತಿರತ್ತಲ್ವಾ.
ಹಾ ನಮಗ್ ಗೊತ್ತಿದ್ರ ಸಾಕು ಬೇರೆಯವ್ರರಿಗೆಲ್ಲ ಏನ ಗೊತ್ತಾಗ್ಬೇಕು.
ಹಾ ಅದೇ ನಮಗ್ ಗೊತ್ತಿದಲ್ಲ ನಮಗ್ ಸಾಕು. ನಾವ್ ನ್ಯಾಯ ದಾರಿಯಲ್ಲಿ ದುಡ್ಕೊಂಡ್ ಹೋಗಿದ್ರೆ ನಮಗ್ ಗೊತ್ತಿರತ್ತೆ. ನಾವ್ ಇಲ್ಲಿಗಾಲಾಗಿ ಯಾಕ್ ಇದ್ದ್ ಮಾಡ್ಬೇಕು.
ನ ಅದೇ ನಿಮಗ ಅನ್ಸುತ್ತೆ ನನಗಂಗ ಅನ್ಸಲ್ವಲ್ಲ ಲೀಗಲ್ ಇೀಗಲ್ ಮನಿ ಇಜ ಮನಿ ಹ್ಮ ನೀವ ಏ ನೀವೇನ್ ದತ್ತತಿರೋದು
ನಾಾನೇನು ಓದ್ತಿಲ್ಲಾ ನಮ್ಮ ಮನೇನ ಇದ್ದೀವಿ
ಏನು ವ ಐ ಹೌಸ್ ವೈಫ್
ಹೇ ಹಂಗೇನಿಲ್ಲಪ್ಪಾ ನನ್ಗೆ ಇನ್ನುೂ ಮದುವೆನೇ ಆಗಿಲ್ಲ
ಹಾಗ್ರಿ ಯಾರ ಮದ್ರು
ಹಾ ಹಾಗ ಹಾಗ ಹಂಗೆಲ್ಲ ಆಗಕ್ಕಾಗಲ್ಲ ಯಾಕಂದ್ರೆ ನಮ್ಮ್ ಮನಲೆೆಲ್ಲಾ ಒಪ್ಬೇಕಲ್ವಾ
ಹ್ಮ್
ಹ್ಮ್ ಅವ್ರಲ್ಲ ಒಪ್ಪಿದ್ಮೇಲೆ
ಹ್ಮ್
ನೋಡೋಣ
ಅವೆಲ್ಲ ಒಪ್ಪದ ಮೇಲೆ ಏನ್ ಮಾಡಡ್ತರರಿ ಮದ್ವೆ ಆಗ್ಬೇಕಷ್ಟೇ
ಅಷ್ಟೇ ಅದನ್ನೇ ಅವಲ್ಲ ಒೊಂಡ್ಮೇಲ್ ನನ್ ಮದ್ವೆ ಆಗ್ತನಿ ಅವ್ಯಾರು ಹುಡ್ಗನ ತೋರ್ಸಿ ಮದ್ವೆ ಆಗ ಅಂತಾರ ಅವ್ರರು ನನ್ ಮದ್ ಆಗದ
ಹ್ಮ್ ಯಾರರು ಎತ್ಕೊಂಡೋಗ್ಬ ಬಿಟ್ರಿ ನಿಮ್ಮನ್ನು
ಏ ಹಂಗೆ ನೀವ ಯಾರು ಏನು ಮಾಡಲ್ಲ ಹಂಗೆ
ಹ್ಮ್
ಹ್ಮ್
ಅಲ್ಲ ನೋಡಕೆ ವಯಸ್ಸ ಈ ಥರ ಐತೆ ಡೈಮಂಡಡ್ ತಥರ ಇರ್ತೀರಾ ಅದಕ್ಕೆ ಕಳ್ತನ ಮಾಡ್ಬಿಟ್ರಿ
ಹಂಗೆಲ್ಲ ಕಲ್ತನ ಮಾಡಕ್ ಆಗಲ್ಲ ಯಾಕಂದ್ರೆ ನಮ್ಮ್ ಹತ್ರ ಬಂದ್ ನಿಂಕೊಳಕುನು ಭಯ ಪಟ್ಕೊಂತಾರೆ ನಮ್ ಕಡೆ ಹುಡ್ಗರು
ನಿಮ್ ಕಡೆ ಹುಡ್ಗರು ಭಯ ಪಡ್ತಾರೆ ನಾವ್ ಭಯ ಪಡಲ್ವಲ್ಲ
ನೀವು ಭಯ ಪಡಲ್ಲ ಅಂದ್ರೆ ನನ್ನ್ ಗೊತ್ತು
ರ್ತೀರಾ ಫಿಸಿಕಲ್ ಆಗಿ
ಹ ನಮ ಮನೇಲಿ ಆಲ್ರೆಡಿ ನಾಲ್ಕ್ ನಾಯಿ ಇದೆ
ಫಿಿಸಿಕಲ್ ಆಗಿ ನನ್ ಹೇಳಿದ್ದು ಫಿಸಿಕಲ್ ಆಗಿ ಹೇಳಿದ್ದಾನು ಹ್ಮ್ ನಾಯಿಗೇಏನು ಸರ್ವರ್ ಎಲ್ಲಿಂದ ಬರುತ್ತೆ ನೆಟ್ವರ್ಕ್ ಎಲ್ಲಿಂದ ಕನೆಕ್ಟ್ ಆಗುತ್ತೆ ಅಂತೆಲ್ಲ ಗೊತ್ತಾಗುತ್ತಾ
ಹ್ಮ ಹ್ಮ್
ಯಾಗ್ ಗೊತ್ತಿರ್ಬೋದು ನೀವು ನಿಮ್ ಫೋನ ಮಾತಾಡಿದದ್ದ ಇಲ್ಲಿ ನನ್ನ ಫೋನಲ್ಲಿ ನೋಡ್ತಾ ಇರ್ಬೋದು
ಏನುೂ ಇಲ್ಲ ಕೇಳಿಸ್ಲಿಲ್ಲ
ತಿರದು
ಹ್ಮ್
ಇಲ್ಲಿ ನಾು ನನ್ನ ಸಿಸ್ಟಮ್ ಅಲ್ಲಿ ನೋಡ್ತಿರ್ಬೋದು
ಹ್ಮ್ ಹ್ಮ್ ಹ್ಮ್
ಹ್ಮಂ ಅದೇ ನಿಮ್ಮ ನಾಯಿಗ ಗೊತ್ತಾಗುತ್ತಾ?
ಇಲ್ಲಾ
ಹಾಂ ಇಷ್ಟೆ
ಏ ಏನಪ್ಪ ಗಿರ ನನ್ ಫೋನ್ ಏನಾದ್ರ ಹ್ಯಾಕ್ ಮಾಡ್ಬಿಟ್ಟಿದ್ದೀರಾ ಹಿಂಗಂತಿದ್ದೀರಾ?
ನಿಮಗ್ ಗೊತ್ತಿಲ್ಲಾ.
ಲ ಕರೆಕ್ಟಾಗಿ ಹೇಳಲೇ ರೀ
ಗೊತ್ತಿಲ್ಲಾ ಕಣ್ರಿ.
ಮತ್ತೆ ಹಿಂಗ ಹೇಳ್ತಿದ್ದೀರಾ ಅಲ್ಲರಿ.
ಮಾಡಿ ಏನ್ ಮಾಡಣೊ ನಿಮ್ಮನ್ ಯಾಕ್ ಮಾಡ್ಬೇಕು.
ನಮ್ ಫೋನನಾ ಹ್ಯಾಕ್ ಮಾಡಿದ್ರೆ ನೀವು ಒಂದ್ ಕ್ಷಣಾನು ಭೂಮಿ ಮೇಲೆ ಇರಲ್ಲ ಅಣ್ಕೊಳಿ.
ಹೂ ಹಂಗೆ.
ಹ್ಮಂ.
ಎಲ್ಲಿ ಕಳಿಸತೀರಾ.
ಮೇಲಗಡೆ ಶಿವ ಹತ್ರ ಶಿವ ಹತ್ರ ಅಲ್ಲ ಮೇ ಬಿ ನೀವು ಒಳ್ಳೆ. ಕೆಲಸಾ ಮಾಡಿದ್ರೆ ಶಿವ ಹತ್ರ ಹೋಗ್ತೀರಾ. ಹಾಂ ಹಾಗಿದ್ರೆ ನೀವು ಪಕ್ಕ ಯಮಧರ್ಮ ಹತ್ರಾನೆ ಹೋಗ್ತೀರ ಹಾಗಿದ್ರೆ.
ನಿಮಗ ಹೆಂಗ ರಿ ಗೊತ್ತಾಗುತ್ತೆ ನಾನನ್ ಹೇಳೋವರಗೂ ನಿಮ್ಗ್ ಗೊತ್ತೇಗಿಲ್ಲ ನಿಮ್ಮ ಫೋನ್ ಹ್ಯಾಕ್ ಆಗಿದೆ ಅಂತ.
ನನ್ ಕೇಳಿದ್ನಲ್ಲ ಅಷ್ಟೇ ಗೊತ್ತಿದ್ಯಯೋ ಬಿಟ್ಟಿದಯೋ ಆಯ ಡೊಂಟ ನೊ.
ಹ್ಮಂ.
ಹ್ಮ್.
ನೀವು ಮಾತಾಡ್ತಿರೋದೆ ಎಲ್ಲಾ ನನಗ ಇಲ್ಲಿ ಟೆಕ್ಸ್ಟ್ ಟೈಪ್ ಆಗ ಬರ್ತ ಆಯ್ತಿ.
ಏನು.
ಟೆಕ್ಸ್ಟ್ ಟೈಪ್ ಅಲ್ಲಿ ಬರ್ತಾ ಐತೆ ನಿವ ಮಾತಾಡ್ತಿರೋದೆಲ್ಲ.
ಹ್ಮ ಹ್ಮಂ.
ನೀವ ಏನಾದರು ಇಮೇಜ್ ಕಳಸಿ.